ಮಡಿಲಿಗೆ
ಹ ನಮಕಾರ ಅಂತ ಆಯ್ತಾರೆ
ನ್ನ ನತ ಎನ್ನತ್ತ
ಆಾರ ಇಡ್ಲಿ ಇದ್ದ
ವಿ ಎಂಟರ್ ನಿಂ್ಗೆ ಯಾವತರ ಒಂದು ಬೇಕ ಕತೆತಾನೆ ನೀವು ನನ್ಮೇಿಸಿರುವ ನಂಬೆಗೆ ನಾ ದ್ರೋಹ ಮಾಡ ಈತಾನಏ ಮಾಡ ಸ ಅದ ಮೇಲೆ ವಂದ ನಾಗಿಿ ಅವಳ ಮನಸನ್ನು ತೀತೇ ಅದೆಂತ ಮಾತು ಏನ ಹೇಳಳ್ಬೇಕಪಂದಿಕರೋ ಎ ಮು ಹೇಳ ನಗ ಎಂತ ಹಷ ಕೊಡಿದ್ದಿ ಅಲ್ಲ ತಂಗಿಲ್ಲ ಸಷ ತ
ತಂದೆ ತಾಯಿಿಂದಬ
ಿ ನಂದೇ ಹರಾಟ ಏನ್ ಬ
ಹ್ಮ ಹ್ಮ
ಏಲ್ಲ ಕಾವಲ
ಪಾೌಂಗಾ ಹೌ
ಹ ಹ್ಮ
ಹ
ಹ
ವ ಚಪಲಿ ಕ ವ್ಯ ಚಪ್ಪಲಿ ಕ ಚ್ ನ ಹಾವದಕ ಹ
ವಾಕ್ ಸಲಾಮ ಅದೇ ಅವ್ನ್ಿಗೆ ಯೋಗಟ್ಟ ಹೋಗು ನಮ್ಮ ಪಣ್ಣ ಆದೇಶನ ಹೋಗಯ್ತರದ ಸರ ಇನ್ನೊಂದ ಏನ ಇನ್ನೊಂದ್ ನಾಲ್ಕು ಹೊಳಿಬೇಕ
ಮಾಡ ಜಮಾವ ಪತ ಮಾಡ ಜಮಾವಮಾವ ಕತ್ತಾಯ ಹಂಗದು
ಹ್ಮ್
ಕ ಹ್ಮ
ಯಾರೋ ಹಣ ಾವ ಕ ಕ ಹ ಗೋಬ್ರಾನೇ ಹಾಕಲಲ್ಲ ರತಿಗೆ ಸುಬ್ರ್ಮ
ಬಂದೆತತು ನಿ ಬಂದ ಬರಿ ನೀಗೆ ಹೋಗತಾ ಇದ್ದಾರೆ ನಿಮ ಕಾಲರಿ ಇರತ್ತ ನನಗ್ ಬಡಬಿಡು ಈಟರದಿಕ್ಕೆ ನಿಂತ ಕೊಡ್ಡ ಹೇಳಿದವರು ನಮ ಮುಂದರಿಗೆ ತಾನ ಯಾವ ತ
ಹ
ಹಾ ನಿ ನಿಾಯಂ ಮಾಡಕ್ ಕಷ್ಟ ಆಗ ರ ನೋ ನಾವು ನೈತ ತೀರ್ಸೋ ಕಷ್ಟ ಅ ದಯ ಮಾಡ್ಕೊ ಏನ ಏನಿದ್ರು ಅದೇಳಬ್ ನಾನ್ ಹೋಗ್ತಿ ಮುದಕ್ಟರ್ ತ ನಾನನ್ ನ್ ಮಾಡ್ಲಿ ಎಮ್ದ ಒಳ್ಳೆ
ಎಟ ಕಟ್ಟ
ಏನ್ ಮಾಡ್ರೆ ಮನೆಪಲ್ಲ ಮಾಡ್ರ ತ ಬಂದಾರೆ ಈರು ನೋ ಮಂಗ ನೂರಾತ್ರಿ ಮಂಗಂದಿದ್ದಾರೆ ಅ ಕಷ್ಟ ಏ ಕೇಳ್ಬೇಕತ್ತಲ್ವಾ ನ ಮೂ ಬ ಖಂಡಿತತ ಏನ್ನಿ ಪ್ರಾರ್ಸನಾ
ಆಯ್ ನಡೀತಾ ಇದ್ರೆ ವ್ಯವಹಾರ ಇಲ್ವಾ ನ ದಯೆಯಿಂದ ಎಲ್ಲ ಚೆನ್ನಾಗೇ ನಡೀತಾ ಇದ ನಮ್ಮ ದಯ ಯಾಕಂತಿಲ್ಲ ಏನು ಶ್ರಮ ದೇವ ಆಶೀರ್ವಾದ ಆದ್ರ ಯಾರ ಕಂದರಲ್ಲ ದೇವರು ನನ್ ಬಹಳ ಅಂದ ನೀ ತವ ಅ ನಷ್ಟು ೇಮ ಈ ರತ ಸಾಧ್ಯಧ್ಯರತ್ತು ಕೂಡ ನಮ್ಮ ಮೇಲಿದೆ ಇವತ್ತು ನಾ ಹತ್ತಾರು ಸಾವಿರದೊಳಗೆ ಓಡಾಡ್ತಾ ಇದ್ದೀನಿ ಅಂತಂದ್ರೆ ಅದು ಕಾವ ಹಕಲು ಬಿ ಒಂದು ಪುಕ್ತದ ಕಾರ್ಯಕರ್ತರು ಮದುವ ಮದುವೆ ಬರ್ದಿದ್ದಾರೆ ಹಾಗೆ ದಾರಿಲಿ ತಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಸ ಇದು ಮದೆ ಮಾರ್ಕ ಮೇಲೆ ಮದುವವೆ ಹಾಗಗಿದಿದ್ದಾರೆ ಎಂತ ನೀವು ಬಂದ್ ಚಲ ನೋಡಕ್ ಬಂದರ ಮದುವೋ ಇದನ್ನ ಬಂದು ಹಾಗಿದ್ದಾಳೆ ಅಂತ ನೋಲಿಕ್ಕೆೆ ನಾನೇ ಅದ ನಾಂತ ನಂಗ ಮಗ ನಾ ಕೊಡ್ತಿದ್ದ ನೀವು ನಲವತ್ತೆಂಟು ಬೆಳ್ಳಿಗೆ ನೆರಳಾಗಿರು ಹ್ಮ ಹಾ ಒಂಚ ಕಟ ಹಗೆ ಬಂದು ಮದುವೆ ಹಗಿದ್ದಾಳೆ ಅಂತ ಕೇಳಿದ್ರೆ ಅ ದೇವ ಯಾವತ್ತೂ ನಮಗೆ ಮೆಲ್ತೋದರ ದೇವ್ರ
ಕೂಡ್ ಬಾರ್ಮ ಹ ಇನ್ನೇನ ಇನ್ನೊಂದ್ ಮೂರ್ ಸಲ್ತಾನೆ
ನಾನು ಸಾವ ರೂಪಗ ಸ್ವಲ್ಪ ತಗಡ್ದು ಪುಟ್ಟೆಗೋಡಂಗ್ಯತ್ರು ಒನ್ ಕಲ್ಲ್ಲಿ ಇಟ್ಟ
ಹ್ಮ್
ಮತ್ತೆ ಸಮಾನೇ ಓಡ್ಬಗ
ವಯಸಾದಷ್ಟದು ಯಾರದ್ರ ಹೇಗ್ ಮಾತಾಡ್ಬೇಕು ಸು
ಹತ ಪತ ಹಾ ಅಪ್ಪ ಪಾ ಆತನಾ
ಕಷ್ಮಾಯ ಹ ಬದ್ರಿಬೌದು ಈ ಕಣ್ಣ ನೀ ಹಕಾದ್ರಿ ಬ ಅಯೋ ಹ್ಮ ನೀನು ನ ಮಗಳಲ್ವಾ ಹ್ಮ್ ಹ್ಮ
ಇಬೇಕಾ ಹೆಂಗಗೆ ಕೊಡದು
ಹ್ಮ
ಹ
ಮ ನೀವು ಕಸಾರೆ ಅವಸರ್ಚ್ ಮಯ ಹೊ ಇಲ್ಲ ಇಮ್ಮೆ ಸ್ವಲ್ಪ ಬೆಗಿನ ಮಾಡ ಸ ಈ ದುರ್ಗ ಕೋಟೆ ಕಟ್ಟಸ್ ಒ ಮಾಾರ ಆಯತು ಹೇಳೋಡ್ತ ಅದ ಕೈ ನಾಯಕ ಕುಡಿಕಾ ತಾಸೆಗೆ ಇಡೀ ದುರ್ಗ ಚೇತನೆ ಬರ್ತಾ ಇತೇನು ಇನ್ನೊಂದ್ಸರ್ತಿ ಹಗೆಲ್ಲ ಮಾಡಿ ಹಶಾಂತ್ ನೋಡಿಮ್ಮಾ ನಿಮ್ಗ್ ತೊಂದ್ರ ಆಗಿದ್ರೆ ನಾನ ನಿ ಮತ್ತಿಗೆ ನಿ ತಲೆರಂಗಲ್ಲ ತೋಡ್ಕಿ ಅದರ ಇತಿಹಾಸೇನೆ ಹ ಹ ಗನ್ನ ಅಣ್ಣಾವೋಗ ತಮ್ಮ ಅವೋಗಿ ಹ ಅ ನೀ ಒಂದಿ
ಹ ಖರ್ಚ ಮಾಡೋಣ ಮಾಡ್ತೇನಿ
ಹಾ ಹಾ